ಜಗನ ಅವರ
ನಮಸ್ತೆ
ದ್ರಿ
ಹಾ ಹೀಗೆ ಕೂತಿದ್ವಿ ನೀವು
ನಾನು ಈಗ್ಲೇ ನಾನು ಸುಮ್ಮ್ನೆ ಹೀಗೆ ಓಡಾಡ್ಕೊಂಡಿದ್ದೀನಿ ಟೆರಸ್ ಮೇಲೆ
ಹಾ ಹೇಗಿದ್ದೀರಾ
ಹಾಗಿದ್ದೀನಿ ನೀವ್ ಹೇಗಿದ್ದೀರಾ ನಿಮ್ ಮನೇಲೆಲ್ಲಾ ಹೇಗಿದ್ದಾರೆ
ಹಾ ಆರಾಮಿದ್ದಾರೆ ನಿಮ್ಮ ಮನೆಯಲ್ಲಿ
ನಮ್ಮ ಮನೇಲ್ಲ ಚೆನ್ನಾಗಿದ್ದಾರಾ ಹಮ್ ಧ್ವನಿ ಕೇಳಿದ್ರ ಯಾಕೋ ನಿಮ್ ಗೆ ನೀವ ಆರಾಮಾಗಿಲ್ಲ ಅನ್ನಿಸ್ತದೆ ನಂಗೆ.
ಹ ಹೌದು ಹೌದು ಆ ನಿನ್ನೆಯಿಂದ ಜ್ವರ ಬಂದ್ಬಿಟ್ಟಿದೆ.
ಯಾಕೆ
ಹ ಹ ಈಗ ವಾತಾವರಣ ಹೇಗಿದೆಯಲ್ಲಾ.
ಹೌದಾ
ಹಾ ನಮ್ಮೂರಲ್ಲ. ಅಲ್ಲಿ ಫುಲ್ ತುಂಬಾ ಮಳೆ ಬೇರೆ.
ಹಾ ಹಾ
ಹಾ
ಪರೀಕ್ಷೆ ಎಲ್ಲ ಯಾವಾಗ ನಿಮ್ಗೆ.
ಪರೀಕ್ಷೆ ಸೋಮವಾರದಿಂದ ನಿಮ್ಗೆ-
ನಮ್ದ್ ಕೂಡ ಅಷ್ಟೇ ಸೋಮವಾರದಿಂದ ನಡುತ್ತೆ ನಡೆಯುತ್ತೆ.
ಸಿದ್ಧತೆ ಎಲ್ಲ ಆಗಿದ್ಯಾ
ಮಾಡ್ತಾ ಇದ್ದೀವಿ. ಮಾಡ್ ಮಾಡ್ ತಾನೇ ಇರ್ ರ ಸಿ ಬಿ ನನ್ ಪ್ರಕಾರ ಹಾ ಹಾ ನಿಮ್ದ ನಡೆದಿದೆ.
ಹಾ ಇನ್ನುೂ ಇಲ್ಲ ಆ ಸಂಜೆಯಿಂದ ಅನ್ಕೊತಾ ಇದ್ದೀನಿ. ಎಲ್ಲಿ ಅನ್ಕೊ ಟಿವಿ ಇರೋದೆ ಒಂದ ಆಗುತ್ತೆ ಅನ್ಕೊಂತಿವವಿ ಹೀಗೆ ಆಗ್ತಾ ಇದೆ ನೋಡ್ಬೇಕು ಏನಾಗಿತ್ತು.
ಹಾಗೆ ಪರೀಕ್ಷೆ ಬರ್ತಾ ಇದೆ ಅಂತೇನೆ ಅದ್ರ ಭಯ ಪಟ್ಕೊಂಡೆ ನಿಮ್ಗೆ ಜ್ವರ ಬಂದಿದೆ ಅನ್ಸತ್ತೆ ನನ್ ಪ್ರಕಾರ
ಏ ಇಲ್ಲ ಇಲ್ಲ ಹಾಗೇನ ಇಲ್ಲ ವಾತಾವರಣ ಹಾಗಿದ್ ಜಲ ಅದ್ರಿಂದ ಬಂದಿರುತ್ತ ಅಷ್ಟೆ.
ಕರ್ಸ್ಕೊಂಡ್ ಬಂದ್ರ
ಹಾ ಹೌದು ಹೋಗ್ ಬಂದ
ಹ್ಮ ಏನಂದ್ರು ವೈದರು.
ಹ ಹೇಳ್ತಿದ್ರು ಆ ಅಂದ್ರೆಡಿ ಆ ನೂರು ಡಿಗ್ರಿ ಇತ್ತು ಜ್ವರ.
ಹೌದಾ
ಹ ಅದು ನಾನು ಒಂದ ಕುಕೊಂಡೆ ಅಷ್ಟೊಂದ ಏನ್ ಇರಲ್ಲ ಅಂತ ನಾನು ಯಾಕಂದ್ರೆ ಯಾವಾಗ್ಲೂ ಹೇಗಿರ್ತೀನೋ ಹಾಗೇ ಇದ್ದೆ ಬಟ್ ಅದು ಆದ್ರೆ ಒಳಗಡೆನೆೇ ಜ್ವರ ಬಂದ್ಬಿಟ್ಟಿದೆ ಹಾ ಇಲ್ಲ ಇಲ್ಲ ನಿನ್ನೆ ಹೋಗಿದ್ವಿ
ಪರವಾಗಿಲ್ಲ ಹಾಗಾದೆ
ಹಾ ಪರವಾಗಿ
ಹ್ಮ್ ಹ್ಮ್ ನ್ತೀರ ಮತ್ತೆ ನಿಮ್ಗೆ ಯಾವ್ ನಟ ಚಲನಚಿತ್ರ
ನಮ್ಗೆ ಯಶ್ ಇಷ್ಟಾ ಯಶ್ ಅವ್ರದುು ಎಲ್ಲಾ ಚಲನ ಚಿತ್ರ ಚಿತ್ರಗಳು ಇಷ್ಟ ನಿಮ್ಗೆ
ನಂಗೆ ನಿಮ್ ಗೊತ್ತಿರುವ ನಿಮ್ಗೆ ಗೊತ್ತಿರುತ್ತೆ ಗೊತ್ತಿರ್ಬೇಕು ದರ್ಶನ್ ಅಂತ ದರ್ಶನ್ ತುಗುದೀಪ್
ಹೌದಾ ಯಾರ ಅವರು
ಊಟ ಮಾಡುದ್ರಾ
ಅಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ
ಇದ್ರ ಬಿಡಿ ನಿಮ ನೀವು ಕರ್ನಾಟಕ ದವ್ರಲ್ಲ ಅನ್ಸುತ್ತೆ ಅದಕ್ಕೆ ಅನ್ಸುತ್ತೆ ಗೊತ್ತಾಗ
ಹೌದಾ ಇಲ್ಲ ಹ ಹೌದು ಗೊತು ಅಂದ್ರೆ ಎಲ್ಲೋ ನೋಡಿರ್ತೀವಿ ಈಗ ಯಾರು ಅಂತ ಹೇಳ್ರೆ ಗೊತ್ತಾಗುತ್ತೆ
ಕರ್ಟಕದವರಾಗಿದ್ರರು ಕೂಡ ನೀವು ಕನ್ನಡದವರಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಕನ್ನಡ ಮಾತಾಡಕ್ ಬರಲ್ವ ನಿಮ್ಗೆ ಮಾತಾಡ್ತಿರಲ್ವ ಮತ್ತ ಇನ್ ಹೆಂಗ್ ಗೊ ತ್ತಿರಲ್ಲ ನಿಮ್ಗೆ
ಇಲ್ಲ ಇಲ್ಲ ಅವರೆೆಲ್ಲ ಗೊತ್ತಿಲ್ಲ
ಸುಳ್ಳು ಅಂದ್ರೆ ಇಷ್ಟ ಚೆನ್ನಾಗಿ ಹೇಳ್ತೀರಾ ಗಗನಶ್ರೀ ಕ ಗಗನಶ್ರೀ ಅವರ
ಸುಳ್ಳು ಹೇಳ್ತೀರಾ
ಮತ್ತೆ ಹೇಗೆ ನಿಮ್ ಗೊತ್ತಿಲ್ಲ ಅಂದ್ರೆ ಇಡೀ ಇಡೀ ಇಡೀ ಕರ್ನಾಟಕಕ್ಕೆ ತುಂಬಾ ಆಹಾ ಕರ್ನಾಟಕ ಯಕಂದೆ ತುಂಬಾ ಅಭಿಮಾನ ಅವ್ರಿಗೆ ಅಷ್ಟು ದೊಡ್ಡ
ಇಲ್ಲ ಇಲ್ಲ ಆ ಇವಾಗ ನೀವ್ ಹೇಳಿದ್ರಲ್ಲಾ ಇವತ್ತು ತಿಳ್ಕೊತೀನಿ ಯಾರ ಅವರು ಅಂತ
ಹೆ ಒಳ್ಳೇದು ನೀವ ತಿಳ್ಕೊಿದ್ದೀರ ಹ್ರ
ಆ
ಒಳ್ಳದ್ ಬಿಡಿ ತಿಳ್ಕೊಳ್ತಿೀರಾ ಅಂದ್ರೆ
ಹಾ ಹೌದು
ಮತ್ತೆ
ನಿಮ್ಗೆ ಚೂ ಇಷ್ಟತ್. ಕೆಲ್ಸ ಯಾದು.
ಅಂದ್ರೆ ನಾನ್ ಸ್ನೇಹಿತರು ಗ್ರೇಕ್ಷಿಸೋದು ಅಂದ್ರೆ ನಂಗೆ ತುಂಬಾ ತುಂಬ ಅಂದ್ರೆ ತುಂಬಾ ಇಷ್ಟ ನನ್ಗೆ. ಆದ್ರೆ ಇವಾಗ. ಅವ್ರು ನನಗ್ ಗ ರೇಗಿಸತ ಇದ್ರೆ ಪರವಾಗಿಲ್ಲ ಏನು ಮಾಡಕಕ್ಕಾಗಲ್ಲ ಕರ್ಮ ಅನ್ನೋ್ ಬಿಡಲ್ಲ ಅನ್ನತ್ತಲ್ಲ.
ಹೌದು ರೇಗಸ್ೇ ಅದು ಮಾತಾಡಕ್ಕೆ ಆಗಲ್ಲ ಬಿಡಿ. ರೇಗಿಸ್ತಾ ಇದ್ರೆ ಹಂಗೆ ಸೆಲೆಂಟ್ ಆೋಗಿ. ಸುಮ್ನೆ ಕುೂತ್ಕೋ ಹಿಡ್ಬೇಕೇನು. ಅದು ರೇಗ್ಿಸೋದೆ ಮಾ. ಒಂದು ಪ್ರೀತಿ ಅಲ್ವಾ.
ಹೌದ.
ಹಾ.
ಮತ್ತ ಹೇಗಿದ್ದಾರೆ ನಿಮ್ಮ್ ಸ್ನೇಹಿತ್ರೆ ಎಲ್ಲ.
ಹಾ ತು ತುಂಬಾ ಚೆನ್ನಾಗಿದೆ. ಹ್ಮ್ ಮತ್ತೆ ನಿಮ್ ಜೀವನದಲ್ಲಿ ಎಷ್ಟು ಅಹ ಸಂತೋಷ ಕೊಟ್ಟ ವಿಷಯ ಯಾದು ಘಟನೆ ಯಾವ್ದಾದ್ರು ಆತರ. ಇದ್ಯಾಾ ತುಂಬಾ ಆ ಆ ದಿನ. ತುಂಬಾ ಖುಷಿ ಆಯ್ತು ಆತರ.
ಹಾಗೆ ನಿ ಬ್ರ ನಂಗೆಂಗೆ ಜಾಸ್ತಿ ನೆನ್ಪಲ್ಲಿ ಇಟ್ಕೊಳಕ್ ಬರಲ್ಲ ಯಾವ್ದು. ಅಂದೆ ನಮ್ ಖುಷಿಯಾಗಿ. ನಾನು ಯಾವಾಗ ಖಷಾಗಿ ಹೇತೀನ ಅವ
ದಿನ ಆ ಘಟನೆ ನಡೆದಿದ್ರಿಂದ ತುಂಬಾ ಖುಷಿ ಆಯ್ತು ಆತರ
ಹ್ಮ್ ನಿಗೆ ಆಕಸ್ಮಿಕವಾಗಿ ಕೇಳಿದ್ರೆ ನಂಗೆ ನೆನ್ಪು ಬರಲ್ಲ ರೀ
ಹ
ನಿಮ್ದ ಏನಾದ್ೂ ಇದ್ಯಾಾ ಆತರ
ಹಾ ಇದ ಇದಾ. ಅಂದ್ರೆ ನಾವು. ಅಹ ನಾನ್ ನಾನ್ ಹುಟ್ಟಿದ್ಮೇಲೆ ಅಂದೆ ಪ್ರಸನ್ನ ನನ್ಗೆ ಒಪ್ತಮ್ಮ ಇದ್ದಾನೆ.
ಹ ಹಾ.
ಆ ಹದ್ನೇಳು ವರ್ಷ ಆ ಹದ್ನೈದು ವರ್ಷ ಆದ್ಮೇಲೆ ಅವ್ನು ಹುಟ್ಟಿದ್ದು.
ಹೌದಾ
ಆದ್ರಿಂದ ನನ್ಗೆ ಅ್ ಆ ಒಂದು ಇದೆ ತುಂಬಾ ಖುಷಿ.
ಅಂದ್ರೆ ನೀವು ನಿಮ ಕಣ್ಣಾರೆೇ ನೋಡಿದೀರ ಅ. ಮ ನಿಮ್ ತಮ್ಮ ಹೊರಗಡೆೆ. ಮತ್ತ ಮತ್ತೆ ಬೇರೆದೇನ ಇಲ್ವಾ ಅದೊಂದೇನಾ.
ಹಾ ಅದು ಒಂದ.
ಹ್ಮ.
ಅದು ಅದು ಬಿಟ್ರೆ ತುಂಬಾ ಮಾರ್ಕ್ಸ್ ಬಂದಕ್. ಖುಷಿ ಆಗುತ್ತೆ ಆ ಅವಾಗ ಮನೇಲೆೆಲ್ಲ ಆ ಮನೆಯಲೆೆಲ್ಲ. ಸ. ಅವಾಜ್ ಹಾಕೊಂಡಿರ್ಬೋದಲ್ಲ ಹ್ಮ್ ಆ
ಹೇಳದೇ ಇಲ್ವಾ ಮನೇಲಿ
ಅವರೇ ನಮ್ಮನ್ ಫುಲ್ ಇದ್ ಮಾಡಕ್ತಾರ ಅಷ್ಟೆ
ಅದ ಹೇಳ್ತೀರಾ ತಾನೆ ನಿಮ್ಮ ಮನೇಲಿ ನೀವು
ಹೇಳೆ ಹೇಳ್ತೀನಿ ಕಮ್ಮಿ ಬಂದ್ರ ಹೇಳ್ಬ ಜಾ ನಾನ್ ಹೇಳಿಲ್ಲಾ ಅಂದರು ನಮ್ಮ ಮಾವ ಅಂತ ಒಬ್ರು ಇದಾರೆ ಹ ಹೇಳೇ ಹೇಳ್ತಾ ಹೌದು ಹೌದು ತುಂಬಾ ಚೆನ್ನಾಗ ಹಕೊಡ್ತಾರೆ ಅದಕ್ಕೆ ನಾನೇ ಹೇಳ್ಬಿಡ್ತೇನೆ ಯಾಕೆ ಬೇರೆಯವ್ರಂದ ಗೊತ್ತಾಗೋದ
ಇಲ್ಲ ನಿಮ್ಮ ಮವಾಗ ಹೆಂಗ ಗೊತ್ತಾಗತ್ತೆ ಅವರು ನೀವು ಒಂದೇ ಕಾಲೇಜ ಅಲ್ಲಿದ್ದೀರಾ
ಹಾ ಹಾಗೆ ಗೊತ್ತಾಗುತ್ತಲ್ವಾ ಇದು ಯು ಎಸ್ ಎನ್ ಇದ್ರೆ ಸಾಕಲ್ವಾ
ಅವರು ಟೀಚರ್ ಹಾಗಾದ್ರೆ
ಹಾ ಹೌದು ಹೌದು ಅವರು ಅ ಶಿಕ್ಷಕರ ಅವರು ನಿಮ್ಗೆ ಬೆಳಗೆ ಇಲ್ಲ ಇಲ್ಲ ಇದು ಹ್ಮ್ ಪ್ರೌಡ್ ಶಾ ಪ್ರೌಢ ಶಾಲೆ ಶಿಕ್ಷಕ್ ನಿಮ್ಗೆ ಬೆಳಗಿನ ಸಮಯ ಇಷ್ಟಾಗುತ್ತಾ ಸಂಜೆ ಸಮಯ ಇಷ್ಟ ಆಗುತ್ತಾ
ಸಂಜೆ ಸಂಜೆ
ಹಾ ಆ ಕತ್ಲು ನಕ್ಷತ್ರ
ಹ ಆದ್ರೆ ನನ್ಗೆ ಆತರ ಇಷ್ಟ ಇಲ್ಲ ನನ್ ಕತ್ಲಲ್ಲಿ ಜಾಸ್ತಿ ಚಲನಚಿತ್ರಗಳನ್ನ ನೋಡ್ಬೋದು ಅಂತ ತುಂಬಾ ಇಷ್ಟ ಅದ್ರಲ್ಲಿ ನಮ್ ರೂಮ್ ಅಲ್ಲಿ ಇರ್ತಾರೆ ಲೈಟ್ ಏನದು ಹ ಲೈಟ್ ತೆಗಿಯಕ ಸಾಯ್ತಾರೆ
ಹಾ
ಅಂದ್ರೆ ಅವ್ರ ತಪ್ಪೇನಿಲ್ಲ ಇದ್ರಲ್ಲಿ ಯಾಕಂದ್ರೆ ನಾವೆಲ್ಲಾರೂ ಒಂದೇ ಪದವಿಯಲ್ಲಿ ಇಲ್ಲಾ
ಹೌದು ಒಬ್ರಗ್ ಬೆಳಕ ಇಷ್ಟ ಆಗುತ್ತೆ ಒಬ್ರ ಕತ್ಲಿ ಇಷ್ಟ ಆಗುತ್ತೆ
ಹಾ ಕೆಲವ್ರರಿಗೆ ಕೆಲ್ಸ ಇರುತ್ತದೆ ಏನು ಮಾಡಕ್ ಆಗಲ್ಲ
ಹ ಏನುೂ ಮಾಡಕ್ಕ ಆಗಲ್ಲ ಹೊಂದಾಣಿಕೆ ಮಾಡ್ಕೊಂಡ್ ಹೋಗ್ಬೇಕು ಎಲ್ಲಾನು ಮತ್ತೆ ನೀವು ಮನೆಲಿ ಇರೋದ ಇಲ್ಲ ಎಲ್ಲಿ ಹ ಹಾಗಾದ್ರೆ ಅಡ್ಜಸ್ಟ್ ಮಾಡ ಕೊಡ್ಲೇಬೇಕು
ಹಾ ಮತ್ತೆ ನಿಮ್ಗೆಾಸ್ಟ್ಲಲ್ಲಿ ಇರಕ್ ಇಷ್ಟ ಆಗೆ ಲ್ವಾ ಮನೇಲ್ಲಿದ್ದೀರಾ ನೀವು
ಹಾ ಇಲ್ಲಾ ಇಲ್ಲಾ ನಂಗ ಇಷ್ಟ ಆಗಲ್ಲ
ಹಾಸ್ಟೆಲ್ ಇಷ್ಟ ಆಗಲ್ವಾ ನಿಮ್ಗೆ
ಹ್ಮ್ ಅಂದ್ರೆ ಅರ್ಲಿ ಇಲ್ಲಾ ಕೆಲ್ಸ ನಾವೇ ಮಾಡ್ಕೋಬೇಕು
ಅಯ್ಯೋರು ಹಾಗೇನ ಇರಲ್ಲ ನಾ ನಿಜ ಹಾಸ್ಟ್ಲಲ್ಲಿ ನಿಮ್ ನಿಮ್ಗ ಒಂದ್ ಪ್ಲೇಟ್ ತೊಳ್ಕೋಬೇಕು ನಿಮ್ ಬಟ್ಟೆ ನೀವೇ ಒಕ್ಕಕೋಬೇಕು ಅಷ್ಟೇ ಬಿಟ್ರೆ ಏನಿಲ್ಲ ಆರಾಮಾಗಿ ಇರ್ತೀರಾ ಚೆನ್ನಾಗಿ
ಲ್ಲ ಈಕ ನಮ್ಮ್ ಮನೇಲಿ ಇಲ್ಲಿ ಏನು ಮಾಡಾರ. ಆರಾಮಾಗಿದ್ದು ಇದ್ದು ಇದ್ದು ಇಲ್ಲ ಮಾಡಲ್ಲ ಅದಕ್ಕೆ ಮತ್ತ ಅಲ್ಲಿ ಬಂದಿ ಎಲ್ಲ ಮಾಡ್ಬೇಕಲ್ಲ ಅಂದ್ಬಿಟ್ಟು ಅದ್ರಿಂದಾನೇ ನಂಗೆ ಇಷ್ಟ ಅಯ್ತಾ.
ಹಾ
ಹಾ ನಿಮ್ಗೆ ಯಾವ ಊರ್ ತುಂಬಾ ಇಷ್ಟ?
ಊರು ಅಂದ್ರೆ ನಂಗೆ ನಂಗೆ ನಮ್ಮೂರ ಇಷ್ಟ ಯಾಕಂದ್ರೆ ಅಜ್ಜಿ ಇರ್ತಾರೆ, ನಮ್ಗೆ ಅಜ್ಜಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅಂಡ್ ನಮ್ಮ ಅಕ್ಕಂದ್ರ ಎಲ್ಲ ಅಕ್ಕಂದ್ರ ಇದ್ದಾರೆ, ನ ಹಕಂದಲ್ಲ ಹೇಳ್ತಾರೆ ನಾನು ನಮ್ಮ ಇಬ್ರು ಒಂದೇ ತರ ಇದೀವ ಅಂತ.
ಹ ಹ
ಅದಕ್ಕೆ ನಾ ಅಪ್ಪ ತುಂಬ ಅಂದ್ರೆ ತುಂಬಾ ಇಷ್ಟ. ಇಷ್ಟ ಪಡ್ತಾರೆ ನನಗೆ, ಅಜ್ಜಿ ತರ ಇದೀನಿ ಅಂತಾನೋ ಏನವಾಗ ಗೊ ಗೊತ್ತಿಲ್ಲಾ ಆದ್ರೆ ತುಂಬಾ ಇಷ್ಟ ಪಡ್ತರೆ ನಂಗ ನಮ್ಮಪ್ಪ.
ಹ ಕೇಳ್ ತುಂಬಾ ಖುಷಿ ಆಯ್ತು.
ಅಂದ್ರೆ ನಮ್ಮ ಅಮ್ಮ ನನ್ಗ್ ಸಪೋರ್ಟಿ ಮಾಡೋಣ ಅಂತಾರೆ ನಮ್ ಎರನೇ ಅಕ್ಕ ಬಂದ್ರೆ ಸಾಕು ಬರಿ ಅವಳನೇ
ಹಾಗೇನಿಲ್ಲ ಅವ್ರದೆಲ್ಲ ಒಂದೇ ಪ್ರೀತಿ ಇರುತ್ತೆ ಅದ ನಮ್ಗೆ ಆ ಸಮಯಕ್ಕ ಹಂಗ ಅನ್ಸುತ್ತೆ.
ಹ ರೇ ಅ ನಂಗಗೆ ಏನ್ ಪ್ರತಿ? ಪ್ರತಿ ಕ್ಷಣದಲ್ಲೂ ಕೂಡ ಅಷ್ಟೆ ಹಾಗೆ ಅನ್ಸುತ್ತ.
ಹ್ಮ್ ಇಲ್ಲ ಇಲ್ಲ ಅವರು ಸೇಮ್ ಪ್ರೀತಿನೇ ಒಂದೇ ರೀತಿ ಪ್ರೀತಿನೇ ತೋರ್ತಾ ಇರ್ತಾರೆ, ಬಟ್ ಆದ್ರೆ ನಮ್ಗ ಆಗ ಅನ್ಸತ್ ಒಂದೊಂದ್ಸರಿ.
ಅ ನಾ ಅಮ್ಮನಾವು ತುಂಬಾ ಇಷ್ಟ ಪಡ್ತೇವೆ ಇಗ ಅಂತಲ್ಲ. ಕೆಲವಂದ್ಲಲಿ ಅಂಗೋಸ್ಕರ ಇಟ್ಟಿದ್ದಾರೆ ಕೂಡ.
ಹೌದು ಮತ್ತೆ ಪ್ರೀತಿ ಇಲ್ ಅಳ್ತರ
ಆದ್ರೆ ಕೆಲ್ವು ಅಂದ್ರೆ ಎಷ್ಟೋ ವಿಷಯದಲ್ಲಿ ತಮಾಷೆನೆ ಆದ್ರಿ ಅಮ್ಮಾ ಆಗಲಿದು ಬರಿ ನಮ್ ಎರಡೇ ಯಾರಿಗು ಸಪೋರ್ಟ್ ಮಾಡಲ್ಲ ನಾಲ್ಕು ಜನ ಐ ನಮ್ ಎರನೇಕಗೆ ಏನ್ ತೋಗು ಬಾಟಿ ತ ಹ
ಏನೇನ್ ಮಾಡ ಮಾಡ್ತಿದ್ದಾರೆ ನಾಲ್ಕ್ ಜನನು ಅಂದ್ರೆ ನೀವ್ ಇಂಜಿನಿಯರಿಂಗ್ ಮಾಡ್ತಿದ್ದೀರಾ ಮತ್ತೆಲ್ ಹ??
ಲೆಕ್ಚರರ್, ಶಿಕ್ಷಕರು ಅವರು ಕೂಡ‌. ಎರಡನೇ ಅವಳು ಇಂಜಿನಿಯರಿಂಗ್ ಕೆಲ್ಸಕ್ ಹೋಗ್ತಾ ಇದ್ದಾಳೆ, ನಾನ್ ಇಂಜಿನಿಯರಿಂಗ್ ನಮ್ಮ ತಂಗಿ ಈ ಸರಿ ಪದವಿ ಅಂದ್ರೆ ಪಿ ಯು ಮಾಡ್ತಿದಾಳೆ.
ಹಾ ಮತ್ತೆ ನಿಮ್ ಬಾಲ್ಯದ್ ನೆನಪುಗಳಲ್ಲಿ ಎ ಇಷ್ಟವಾದ್ದ ಯಾವ್ದು ಏನಾದದು ಒಂದ್ ನೆನಪಿರುತ್ತಲ್ಲ ಬಾಲ್ಯದ್ದು?
ಹಾ ಅಂದ್ರಲ್ಲ ನಾ, ಹಂಗ ನಾವು ಶಾಲೆಯಲ್ಲಿ ಇದ್ದಾಗ ಗಗನ ಶ್ರೀ ಅವರ ನೆಕ್ಸ್ಟ್ ಕರೆ ಮಾಡ್ತೀರಾ ಅದ್ರಲ್ಲಿ ಹೇಳ್ ತಿನಿ ನಾನು.
ಹಾ ಹೌದು ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು.
ನಂದು ಕೂಡ, ಧನ್ಯವಾದ.